ಹೇಳ್ರ
ಸೌಣ ಬರ್ಲಾತದರು
ಹಾ ಬರಕತಪ್ಪ ನೀವ್ದ ಬರಕತಿತ್ತು ಸೌಂಡು
ಏನ್ ಮಾಡ್ತಾ ಇದ್ದೀರಾ
ಏನಪ್ಪಾ ಸುಮ್ನೆ ಕತ್ತೀ ನೋಡಪ್ಪಾ
ಸುಮ್ ಕೂತ್ತೀರಾ ಎಲ್ಲಿ ಬಿಸ್ನೆಸ್ ಮಾಡ್ಲತ್ರ ಸುಮ್ನೆ ಎಲ್ಲರ ಹೊರ ಕೂತ್ತೀರಾ
ನ ಹೊರ ಕೂತೀವಿ ಸೋಮ ತಣ್ಣ ಕಟ್ಟಿ ಏನ್ ಸಮಾಚಾರ ಹೇಳ್ಬೇಕ ನೀಏನ್ಏನ್ ದೊಡ್ಡ ಮನುಷ್ಯರು ದೊಡ್ಡವರು
ನ್ ದೊಡ್ಡವರಪ್ಪಾ ಎಲ್ಲಾ ನೀವು ದೊಡ್ಡವರು ಏನ್ ಹೇಳದು ಮತ್ತ
ಏನಿಲ್ ನೋಡ್ರಿ ಎಲ್ಲ ಸು ಸುಮ್ ಕುೂತಿವಿ ಏನ್ ದಂಧ ಇಲ್ಲ ತಂದ ಇಲ್ಲ ನೀವ ಯಾವ್ ದಂಧ ಇಂದ ಹಚ್ಕೊಟ್ರಿ ಪಾರ್ಕಿ
ನಂದಾನನಪ್ಪಾ ನಿಂತ ನೆತ ಒಂದು ಐವತ್ತು ಅಕ್ಕರೆ ವಲದ
ಹೊಲ್ಲಾ ಹೊಲಾ ಏನ್ ಆದ್ರಿ ಏನ್ ಮಳಿನೇ ಇಲ್ಲದ್ರಿ ಮಳಿನ್ ಇಲ್ಲಲ್ಲಪ್ಪಾ ಹೊಲ ಏನ ಆದ ಮಳಿ ಇಲ್ಲಲ್ಲ
ಏ ಮಳೆ ಬರ್ತ ಇವತ್ತಲ್ಲ ನಾಳೆ ಬರಿ ಬರ್ತ್ತ
ಬರ್ಬೇಕಪ್ಪ ಬಂದ ಮ ಬಂದ ಮೇಲೆ ಹೊಲಾ ಬರ್ಲಿಕ್ಕ ಅಂದ್ರೆ ಹೊಲ ಯಾವಲ್ಲ ತಗೊಂಡ ಏನ್ ಮಾಡ್ಬೇಕ ಯ
ಆ ಕೆಯಾನಲ್ ನೀರ್ ಅದು ಬಂದಿರ್ಬೇಕಲ್ ಮತ್ತ
ಇಲ್ ನೀನ್ನ ಯಾ ಕ್ಯಾನಲ್ ನೀರ್ ಏನು ಏನು ಇಲ್ಲ ಕ್ಯಾನಲ್ ಮಳಿ ಇದ್ರೆ ಕ್ಯಾನಲ್ ನೀರ ಮಳೆ ನೀರ್ಲ್ಲಿ ಕೆಯಾನಲ್ ನೀರು ಬರ್ತಾವ
ಹೌದಾ ನಿಮೂರಾಗ ಅಷ್ಟೇ ಇಲ್ಲ ಎಲ್ಲಾ ಕಡನೂ ಇಲ್ಲ
ಎಲ್ಲಾ ಕಡೆ ನಿಲ್ಲಪ್ಪನ್ ನಿ ನಿ ನಿನ್ ಚಡೆ ಆಗ್ಯ ನಿ ಬಳಿ ಯಾವ ದೇಶದಗೈದಿ
ಹಾ ದುಬೈದಾಗ
ಏನ್ ಮಾಡತೀರಿ ದುಬೈದಾಗ
ಏನಿಲ್ಲಾ ಶೇಕ್ ಅಬ್ದುಲ್ ಮಗಳು ಕೋಡ್ತಿನಿ ಅಂದಿದ್ದ ಅದಕ್ಕ ಬಂದಿದ್ದಾ
ಹೌದಾ ದುಬೈ ಮಸಾಜ್ ಫೇಮಸ್ ಮಸಾಜ್ ಮಾಡ್ಕೊಂಡಿರಿ
ಹೌದು ಮಾಡ್ಕೊಂಡೀವಿ ಎಲ್ಲಾ ಎಷ್ಟ ಎರಡ್ನೂರ ಡಾಲರ್ ಕೊಟ್ಟಗಿರ್ ಮಾಡ್ಕೊಂಡ ನೀನ್ ಮಸಾಜ್ ನ ಗೊತ್ತಾ
ಅಲ್ಲಿ ಡಾಲರ್ ನಡಿಯಲ ಅಲ್ಲಿ ಅ ಡಾಲರ್ ಅಲ್ಲಿ ನಡಲಲ್ಲ ಡಾಲರ್ ದುಬೈದ ನಡಯಲ್ಲ ಡಾ ಡಾಲರ್ ಏನ್ ಅಮೇರಿಕಾದಲ್ಲಿ ನಡೀತದ ಹಾ ಮತ್ತೆ ದುಬೈ ದುಬೈದಾಗ ಯಾವ ಯಾವ ಏನ್ ನಡೀತದ ದುಬೈದಾಗ ಹ
ಅಲ್ಲೇ ರಿಯಲ್ ಅಡಿತಾವ ಇ
ಅದು ಸೌಧೆ ನಡೀತ ರೀ ಅಲ್ಲ
ಹ ಮತ್ತೆಲ್ಲ ಇಡತಾವ ಮತ್ತ
ಅ ಅಲ್ಲಿ ಕೇಳೋ ಮತ್ ಏನ್ ನಡೀತ ನೀ
ಮತ್ತೆ ನಾ ಹೇಳೋದ ಕೇಳಬೇಕ ನೀ ಹೇಳದ್ ನಾ ಕೇಳಬೇಕ
ಮತ್ತ ನೀ ಹೇಳಲ್ಲ ನೀ ದುಬೈದಾಗ ಏನ್ ನಡೀತದ ಹೇಳಲ್ ಈಗ
ಎಲ್ಲಾ ನಡಿತದ ಅಲ್ಲಿಯೇ ರಿಯಲ್ ನಡತ ಎಲ್ಲಾ ನಡಿತಾವ
ಎಲ್ಲಾ ನಡಿತದ
ಹಾ
ಎಲ್ಲಾ ಹೆಂಗ್ ನಡೀತಲ್ಲಿ
ನಡತೀ ಅಲ್ಲ ನಮ್ಮ್ ಬಲ್ಯ ನಾವ ಏನ ಅಪ್ಪ ಕೊಡವರಲ್ಲಾ ಬಿಡಾವರಲ್ಲಾ ನಮ್ಮ ಪಿಯಗಳು ಇರ್ತಾರ ಅವ್ರೇ ಕೊಡ್ತಾರ
ನಿಮ್ ಪಿ ಎ ಇರ್ತನ್ ನಿಮ್ ಪಿ ಎ ಗೆಟ್ಟ ಅಲ್ಲಿ ಸ್ಯಾಲ್ರಿ
ಅವ್ರ ಏನ ಅವ್ರೇ ಮರ್ಕೋತಾರ ಎಲ್ಲಾ ಅವ್ರ ಬಲ್ಲೆ ಇರ್ತಾವ ಎಷ್ಟು ಬೆಕ ಅಷ್ಟ ತೋತಾರ ಅವ್ರು
ಎಷ್ಟ್ ಬೇಕಷ್ಟು ತೋತಾರ ಉಳ್ಕಿದ್ ಬಿಡ್ತಾರ ಅಲ್ಲೇ
ನಾ ಕೆಳಕ್ಕೆ ಹವೆಲ್ಲಾ
ಈ ಕೆಳಕ್ಕ ಹೋಗಲ್ ನೀ
ಹಾ
ಹ ಹತ್ತು ರೀಚ್ಚ ಮನುಷ್ಯ ಇದ್ದೀನಿ ಏ ಇಲ್ಲಪ್ಪಾ ಇಲ್ಲಪ್ಪಾ ನಮ್ ಏ ಏ ಇಲ್ಲಪ್ಪಾ ಇಲ್ಲಪ್ಪಾ
ಬರಲ್ಲಾ
ಇಲ್ಪಾ ಇಲ್ಪಾ ನಿಮ್ಮ ನಿನ್ ನಿಮ್ ಪಿಯಾ ಅಲ್ಲಾ ನಿನ್ ಅಂತರ ಇಪ್ಪತ್ ಮಂದಿ ಇಟ್ಕೊತಿನಾ ಕೆಲಸಾ ಮಾಡಕ್
ಹ ಹೌದ್ಬಿಡು ನೀ ಬಾಳ ದೊಡ್ಡ ಮನುಷ್ಯಾ ಇದಿ
ಹೌದಾ
ಹಾ ನಿಮ್ಮ ಏ ಹೌದ್ರಿ ಎಷ್ಟಾದ್ರೂ ಭಾವದ್ರೆಎಲ್ಲ ಮತ್ತೆ ಗೊತ್ತಾಗತದ ಬಿಡ ಗೊತ್ತ್ಲಿಕ್ಕದರ ಹೆಂಗ
ಇಲ್ಲ ಅಳಿಯ ನಿನಗ ಒಂದು ಅಂಗಡಿ ನೋಡಿದ್ದೆ ಇಲ್ಲಿ ಕೆಲಸ ಮಾಡಕತ್ ಕಟಿಂಗ್ ಶಾಪ್ ಅಂತಿತ್ತು ಒಂದು
ಕಟ್ಟಿಂಗ್ ಶಾಪ್ ಕಟ್ಟಿಂಗ್ ಶಾಪ್ನೋಡ ಪ ನ ನೋಪ ಇನ್ನೋಡ ಇಲ್ಲಿ ಕೇಳ ಎಂತ ಬ್ರಾಂಚಸ್ ಬಾಳ ತಗ್ದಿದ್ದ ಅದ್ರ ಓನರ್ ನೀ ಇದ ಬ್ರಾಂಚನ್ ಓನರ್ ನಮ್ಮ ಮಾವ
ಕೆತ್ತಗಾರ ಆಸಿಫ್ ಅದೇ ನಾನೇ ಬ್ರಾಂಚ್ ಓಪನ್ ಮಾಡಿನಿ ನಾನೇ ಓಪನ್ ಮಾಡಿ ಬ್ರಾಂಚ್ ಅದು ನಿನ್ನಂತರ
ಏ ನಾನ್ ದುಬೈದಾಗಿ ಯಾವ ಮಾರಾಯ ನೀನಗ್ ಬಿಟ್ಟು ಎಲ್ಲಾ ಕೆಲ್ಸ
ಇಲ್ಲ ಫ್ಲೈಟ್ ಕಳ್ತನಿಗಗೆನ್ ಒಂದು ಸ್ಪೆಲ್ ಜಟ್ ಕಳ್ತನ ಅಂತ ಬರಬಾ ವಾಪಸ್
ಎಲ್ಲಾ ಇಂಡಿಯಾಗ ಬರ್ಲಕ್ ನನ್ಗೆ ಆಸೆ ಎಲ್ಲಾ ಬಾಳ್ ಹೊಲಸತೈತಿ ಇಂಡಿಯಾ
ಆಯ್ತು ನೀ ಅಲ್ಲ ಕೆತ್ತಂತ ನೀ ದುಬೈದಾಗ ಓಪನ್ ಮಾಡಿದ್ ಒನ್ ಬ್ರಾಂಚ್ ನೀ ಅಲ್ಲ ಕೆತ್ತಂದ್ರೆ ಕೆತ್ತ ಬಿಡು
ಎಲ್ಲಪ್ಪ ಎಲ್ಲಾ ನಿಮ್ಗೆ ಹಚ್ಚಿನ ಅಲ್ಲ ಕತ್ಲಗ್ ಕಿತ್ಲಾಗ ಎಲ್ಲಾ ನಿಮ್ಗೆ ಬಿಟ್ಟಿವವ ಮಾವದವರಿಗೆ
ಎಏಸ ಮುಂದಿದಕ್ಕೆತ್ತ ಇದ್ದೀನ
ಹಲ್ಲ ಅಲ್ಲಾ ನಿನ್ಗ ಬಿಟ್ಟೇನ ಆತೀನಿ ಕೆಲ್ಸ ಎಲ್ಲ ಅ ಗೊತ್ತಿದೀನಿ
ಏ ನಮ್ ನಾವ್ ಬ್ರಾಂಚ್ ಓಪನ್ ಮಾಡ್ತೀವ ನಾವ್ ಬ್ರಾಂಚ್ ಓಪನ್ ಮಾಡ್ಕೊಂಡಿರ್ತೀವ ಬೇರೆ ನಾವು ಅವೆಲ್ಲಾ ಉಳ್ಕಿದ್ ಉಳ್ಕಿದ್ದೆಲ್ಲಾ ನೀವು ಇನ್ವತ್ತ ಏನ ಏನಂತಾರ ಉುಡುಕಿದ್ದ ಸಣ್ಣ ಸಣ್ಣಕ್ಕ ಹ ಅದ ಏನಂತಾರ ಹ್ರಪಾ ಬರ್ಲಲ್ಲ ಬೈಗಿ
ಅವಲ್ಲಾ ಹದ್ರ ಮಾತ್ ಬಿಡುವ ಇಲ್ಲ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂದ
ಯಾವ ಬಿಸ್ನೆಸ್ ಅದಾ ಬಿಸ್ನೆಸ್ ಬಗ್ಗೆ ಮಾತಾಡ ಲೆ ಮತ್ತ ನಾನು ಒಂದು ಕಟಿಂಗ್ ಶಾಪ್ ತೆಗಿ ನೀನು
ಇಲ್ಲ ಇವು ಉದ್ರಿ ಬಿಸ್ನೆಸ್ ಎಲ್ಲದ ಫೈದಾ ಇಲ್ಲ ದೊಡ್ ಫೈದಾ ಇದ ಹೇಳ್ತೀನಿ ನೀನಗ
ಬ ಪ ದ ಬ ಬಿಜನೆಸ್ ನೀನ ಹತ್ರ
ನಿನ್ಗಾರ ಗೋತ್ತ ಅದಪ್ಪಾ ಮತ್ತನಿ ಅಂದ್ರೆ ಕೇಳಕ್ ಬರ್ತನಿ ನನ್ ಬಲೀ
ಯಾವ್ ಬಿಸ್ನೆಸ್ ಚಟ್ಟತೋಬೇಕುನ್ನೊಂದು
ಹ ಹಾ ಎಷ್ಟು ಜಲ್ದಿ ಒಡ್ ಬಾಡಿ ಇರ್ಬೇಕಕ್ ಆಲ್ಮೋಸ್ಟ್ ಅಣ್ಣಸ ಅಡಕ್ ಅದಕ್ಲೇ ನೀ ಇಷ್ಟು ದೊಡ್ಡ
ಲ್ಲಾ ಮಾಡಿಲ್ಲಾ ಮಾಡಿಲ್ಲಾ ನಾ ಮಳೆ ಅಂತರು ಮಾಡೆ ಹತಿದ್ರು ನೋಡಿ ನೀ
ಇಲ್ಲ ಇಲ್ಲ ಅದೇ ದೊಡ್ ಬಿಸ್ನೆಸ್ ನೀ ಎಲ್ಲ ದೊಡ್ಡ ಬಿಸ್ನೆಸ್ ಮಾಡಿ ಇಲ್ಲ ಅದು ದೊಡ್ ಬಿಸ್ನೆಸ್ ಮಾಡ್ಕರನಿ ಅಷ್ಟು ಬ್ಯಾಗ ಹೋಗಿದ್ದು ಇವತ್ತದು ನನ್ಗೆ
ಹ ಇಲ್ಲ ನಾ ನಾಾನನ್ ಆಗ ಹೋಗಿದನಂದ್ರೆ ನಾ ಯಾಕ ಕಾರ್ಯಾಯಪ್ನಲ್ಲಿ ಹಿಂಗ ಕಟ್ಟೋಸ್ತ ಬ
ಎಲ್ಲಾ ಬಿಡು ಎಲ್ಲಾ ಹೇಳಕ್ ಹೋಗ್ಬಾರ್ದ ಹ್ಮ ಅದೇ ಒಂದ್ ಬಿಸ್ನೆೆಸ್ ಇತ್ತು ನಾ ಮಾಡಿಲ್ಲಪ್ಪಾ ಅಂತ ಎಲ್ಲಾ ಬಿಸ್ನೆಸ್ ಮಾಡಿಲ್ಲ ಅ
ಹಾ ಏಳ್ನೂರ ಪಾಯಂಟ್ ಮ್ಯಾಕ್ ಸಿಗ್ತ ನಮ್ಗ್ ಗೊತ್ತಾಯ್ತ್ತು
ಹ್ಮ
ಏಳ್ನೂ ಪಾಯಿಂಟ್ ಮ್ಯಾ ಸಿಗೋ ನಮ್ ಗೊತ್ತಾಯ್
ಹ ಸಪಂದ ಅಂಗ ಎಲ್ಲ ಎಲ್ಲ ಕೊಪಾಡದ
ಹಂಗೆಲ್ಲ ಹೇಳಕ್ ಹೋಬಾರ್ದ
ಹ್ಮ್ ಇದ್ದ ಇಲ್ ಕೇಳಾ ಅದು ಫೋನ್ ತಾಹೋತಿನ್ ಅಂದಿದ್ದಲ್ಲ ಏನೈತ್ ಮಾತೇನೆ ನಿನ್ ಡಿಸ್ ಹೋಗಿತ್ತ ಹಾಕ್ದೆ ಹಾಕಿಲ್ಲಏನಾ
ನ ಅಕಿಲೊ ಹಾಕುಸ್ ಮಣ್ಣಿಗ ಅದೆನ್ ಯಾವ್ ಪೋನದು ಸೆಕೆಂಡ್ ಹಂಡ್ ಅನಿಂಟೆಲಿಜಬಲ್
ಸೆಕೆಂಡ್ ಹಂಡ್ ನೋಡಪ್ಪಾ ನಮ್ ಶೆಡ್ಜಿಗಳ್ ಸಿಕ್ತೋ ಅದೆಲ್ಲಾ ಮಳ ಉದ್ದ ರೇಟ್ ಹೇಳತ ನವ
ಯಾವ್ದಲ್ಲ ಶೇ ಷ್ಟೇಟ್ ಇದು ಪೋನ್ ಯವವು
ಆವ ಇನ್ನ ಒಂದನೇ ತಾರೀಖ ತಾನ ತರಿಸ್ತೇನ ಅಂದಾನ
ಹು ಹೌದಾ ಅದ್ರ ಮೇಲೆ ಇ ಎಮ್ ಐ ಮಾಡ್ಕಿರ್ ತಗೋಬೇಕಪ್ಪಾ ಏನ್ ಮಾಡ್
ಐದು ಸಾವಿರ ಫೋನು ಹತ್ತು ಸಾವಿರ ರೂಪಾಯಿ ಹೇಳ್ತನವ
ಹಾ ಅಲ್ಲೇ ತಗೊಂಡ್ ತಗೋಂತಹೇಳವ್ ನೀ
ಅದಲ ಸುಮ ಹೊಸದ್ ಯಾವಾದ್ರೂ ತಗೋಬೇಕಂತ ನೋದ್ದ ನೋಡ ಏನ ಡಿಸ್ಪ್ ಆಗ್ಸ್
ಆ
ಒಂದ್ ಫೋನ್ ಆತತ್ ಹೆಂಗ್ ಮಾಡ್ತ
ಯಾವ್ದದ
ಅಂತ ಅದ ರೆಡ್ಮಿ ನೋಟ್ ಏಟ್ ಅಂತ
ಹ್ಮ
ಅಧೆ ಸಾವ ರೂಪಿ ಒದಾನ
ಹ ಹಯ ಅಯ್ಯೋ ಯಸಹದಾಗ ನೋಟೇಟ ನೋಟ್ ಫಿಫ್ಟೀನ್ ಬಂದ್ತ್ರಿಗ ನೋಟ್ ಎ
ಹ್ಮ ನೋಡಿ ಎಟ್ನಾಗ ನೀವ ಎಷ್ಟ ಐತ್ರಿ ಹದನೈದು ಸಾವಿರ ರೂಪಾಯಿ ಅಂತ ರಾನ
ಅಲ್ಲೇ ಅದು ಲಾಂಚ್ ಆಗಿದೆ ಹದನೈದ ಸಾರಿ ಲಾಂಚ್ ಆಗ್ಯದ ಅದೇ
ಹ ಅದ್ರ ಅದು ಅದೇ ಹೊಸಾದ ಆದಂತ ಡೆಮಿ ಫೀಸ್ ಒಂದ್ ಎರಡ್ ಸಾವಿರ ರೂಪಾಯಿ ಡಿಸಕೌಂಟ್ ಮಾಡಿ ಕೊಡ್ತ ನಂತನ
ಏ ಇಲ್ಲಪ್ಪಾ ಡಮ್ಮಿ ಪೀಸ್ ಏನ್ ಪೀಸ್ ತೋ ಲಾಂಚ್ ಆಗಿದ್ದ ಹದಿನೈದು ಸಾವಿರ ಲಾಂಚ್ ಆಗಿತ್ತದದು ಅವಾಗ ಸಾವಿರನಾ ಹದ್ಲ್ಕೂ ವರಿ ಸಾವಿರ ಕೊಟ್ಟ್ ತಗೊಂಡಿದ್ದೇನಾ
ಹ್ಮ್ ಅದ ನಿಮ ನಿಮ ಬಳಿ ಬ್ಲ್ಯಾಕ್ ಇತ್ತು ಚೌದರಿ ಸೋಲ ಕೊಟ್ಟಿದ್ದಲ್ಲ
ಹಾ ಹಾ ಹಾ ಸದಿ ಸಲ ಕೊಟ್ಟಿದ ನೆನಪ ಅಾನ
ಎಲ್ಲ ಗೊತ್ತವಾ ನೀನ್ ಭದ್ರಗ್ನ ವಾಸ
ಏನ್ವಾ ಕುಂಡರಂಗ ಅವಾಗ ಫೋನ್ ತೊಗೊಂಡಿವವಿ ಈಗ ಏನ ಫೋನ್ ನಮಗೆ ಫೋನ್ ಇಲ್ಲದಂಗ ಆಗೇತಿ ಹ
ಮತ್ತ ಆದ್ರ ತಗೋಬೇಕಲ್ ನೋಡ್ಕರಿ ಚೊಲೋದ ಒಂದ ಇಲ್ಲಾಂದ್ರೆ
ದುಡ್ ದುಡ್ ದುಡ್ ಇಲ್ಲ ದುಡ್ಡು ದುಡ್ಡು ದುಡ್ಡಿಲೋ ದುಡ್ಡಿಲ್ಲ
ದುಡ್ಡ ಮಾವನ ಬಳ್ಳಿ ದುಡ್ಡ ಇಲ್ಲಾ ಅಂದ್ರೆ ಹೆಂಗಪ್ಪ ಅದುನ್ಯದ ಕಳಶಾನ್ ಬಳ್ಳೋರಾತ್ತೊಂಡ
ಹ ಒಂದ ರೂಪಾಯಿ ಹ
ಹಲೋ
ಎಂತ ಮತ್ತತ ಹೇಳಿ ಹೇಳ
ಆ ಪಾನ್ ಶಾಪ್ ಇಟ್ಟಿದಿ ಇಟ್ಟಕೆದ ಎಲ್ಲಾ ವಜ್ಜ ಅದ ಒಂದ್ ಸೀಕ್ರೆಟ್ ಹೆಂಗ ಒಂದ್ ಮಾಡ್ತ ಮತ್ ಗೋಲ್ಪ್ಯಾಕ್ ಸೀಕ್ರೆಟ್
ಯಾವಾಗ ಬರ್ತಾವ ಹ್ಮ್ ಸಿಗರೇಟ್ ನಾ ಚಲೋವ ಇನ್ ನೋ ಚಲೋ ಹ್ಮ್ ಚಲ ಹೆಂಗ ಬಂದ ಗೋಲ್ಬ ಸಿಗ್ರೇಟ
ಗೋಲ್ಪ್ಯಾಕ್ ಸಿಗ್ರೆಟ್ ಹೆಂಗ ಒಂದ್ ಮಾಡತಿ
ಇಪ್ಪತ್ ರೂಪಾಯಿ ಹ್ಮ ಸ್ವೀಟ್ ರ ರಂಪೇರಿ ಅರ ಸಾದಾ ಅದ ಹ
ನಿನ್ಗೆ ಅಷ್ಟು ಬೆಳ್ತದ
ಸ್ವೀಟ್ ನನಗ ಏನಾ ಪಾ ಹದಿನೇಳು ರೂಪಾಯ ಹದಿನಂಟ ರೂಪಾಯಿ ಬೀಳುತ್ತ ಒಂದು ರೂಪಾಯಿರ ಎಡ ರೂಪಾಯಿ ತಗೊಂಡ ಕೊಡದಪ್ಪಾ ಹ ಇಪ್ಪತ್ತೈದು ಒಂದು ಹತ್ತ ಮೂವತ್ತೈದು ಒಂದ್ ನಾಲ್ಕು ಮೂವತ್ತೊಂಬತ್ ಸ್ವೀಟ್ ಇದು ನನ್ಪರಿ ಇಪ್ಪತ್ತು ಹತ್ತು ಸದಾ ಹತ್ತು ಸ್ವೀಟ್ ಇಪ್ಪತ್ತೈದು ಹಾ ಹೆಂಗಂದಿ
ನೋಡ ನಂಬಲ್ಲಿ ಒಂದು ಇದು ಐತಿ ಏಜೆನ್ಸಿ ಐತಿ ಗೋಲ್ ಕ್ದ
ಹಾ
ಓ ಹಾಕದೆೇ ನಮ್ಗ ಹದಿಮೂರು ರೂಪಾಯಕ್ ಒಂದ್ ಸಿಗ್ರೇಟ್ ಹಾಕ್ತನಾ ಹದಮೂರು ರೂಪಾಯಕ್ ಒಂದ್ ಸಿಗರೇಟ್ ಹಾಕ್ತಾನವ್ ಗ
ಹಾ ನೀರೇ ಇಲ್ಲ ಕಲಾಸಗ್ಯೋ ಒ ಲ ಒ ಇಪ್ಪತ್ತೈಐದು ರೂಪಯ ಹಾ ಏಳ್ ಹದಿಮೂರು ರೂಪಾಯಿ ಒಂದ ಸಿಗ್ರೇಟ್ ಆಯತಾನ ಓ ಯಾವ್ ಸಿಗ್ರಟ್ ಬ್ರ್ಯಾಂಡ್ ಯಾವ್ದದು
ಗೋಲ್ಡ್ ಪ್ಲ್ಯಾಕ್ ಇಲ್ಲಿ ನಮ್ಮ ಶಾಪುರ್ ನಲ್ಲಿ ಬಾಳ ಚೀಪ್ ರೇಟ್ ಅಲ್ಲಿ ಸಿ
ಇಲ್ಲ ಗೋಲ್ಪಲ್ಗ್ದಾಗ ಯಾವ ಬ್ರ್ಯಾಂಡ್ ಅಂತ
ಗೋಲ್ಪ್ಯಾಕ್ದಾಗ ಯಾವ ಯಾವ ಬ್ರಾಂಡ್ರು ಇರತಾವ ಮಾರಾಯ ನಾ ಸೇದೆಲ್ಲ ಬಿಡಲ್ಲ ನನ್ಗನ್ ಅಷ್ಟು ಗೊ
ಅಂದರೆ ಅಲ್ಲ ಆರ್ ಎಮ್ ಡಿ ತಿಂತಲ್ ಮತ್ತ ಆರ್ ಎಮ್ ಡಿ ತಿಂತಲ್ ಮತ್ತ ಆರ್ ಎಮ್ ಡಿ ಅದೇನ ಬ್ರಾಂಡ್ ನಿನ್ ಹತ್ರ
ಹಲ್ಲಪ್ಪ ಆರ್ ಎಮ್ ಡಿ ತಿನ್ನಲ್ಲ ನಾವ್ ಎಲ್ಲ ನಾ ಎಲ್ಲಾ ಬಾಳ ಶಿಸ್ತಿ ಇರ್ತಿವ ಅವ ಎಲ್ಲಾ ತಿಲ್ಲಾಕ್ ಪಿಲ್ಲಕ ಹೋಗಲ
ನನ್ ಕೈಲ ನಾವ್ ಕೊಟ್ಟಿವವಿನ್ಗ ಮತ್ ಹೇಳ್ತ
ಏ ನಿನ್ನ ಕೋಡಿ ಯಾರ್ದನ ಹೆಸರು ಬದಲಾಮ್ ಮಾಡಂಗಿದ ಎಲ್ಲರ ಮತ್
ಅಲಲಲಲಲ ಹ್ಮ್ ನಾಕ್ ನಾಕ್ ಕಾಳ ನಾಕ್ ನಾಕ್. ಕಾಳ್ ತಿರ್ತಿ ಚಿದ್ರಿ ಅಲ್ಲಾ ಚಿದ್ರಿ.
ಇಲ್ಲಪ್ಪಾ ಎಲ್ಲಾ ತಿಲ್ಲಾಕ್ ಹೋಗಲ್ ನವು
ಹಾ
ಬರೇ ನೋಡಪ್ಪ ನಾವು ಶಿಸ್ತು ಇರ್ತೀವಿ ಬಟ್ಟೆ ಹಾಕೊಳದು ಚಪ್ಪಲಿ ತಗಳೋದು ಬರೆ ಇಂತ ಕೆಲ್ಸ ಮಾಡ್ತೀವಿ ನಾವು ಗುಟ್ಗ ಗಿಟ್ಕ ತಿಲ್ಲಕ್ ಹೋಗಲ್ ನಾವ್.
ಬಟ್ಟಿ ಹಾಕೊಳದು ಚಪ್ಲಿ ತಗೊಳದ.
ಬರೇ ಚಪ್ ಚಪ್ಲಿ ಹಾಕಳೋದ ತಳಗ ಕಾಲಾಗ ಇಲ್ಲಂದ್ರ ಬ್ಯಾರೆ ಯಾರೆ ಅಡಸ್ತಾರ ಅವರ್ ಕೊಳ್ಳಗ ಹಾಕ್ತಿವಿ ಒಳ ಒಳ ಹ್.
ತಲಿಮ್ಯಲ್ ಹಾಕೋತೆನ್.
ಹಾ ತೆಲಿ ಮ್ಯಾಲ ಸಿಂಬಿ ಮಾಡ್ಕೊಂಡ್ ಇಟ್ಕೋತಿನಿ.
ಅದ್ರ ಮ್ಯಾಲ ಎನ್ ಇಟಕೋತಿ.
ಅದರ್ ಮ್ಯಾಲ ನ್ಯಾ ನಿಮ್ ಹಂತೋರ್ ಕುನ್ಸ್ಕೊಂಡ್ ತಿರಗಾಡತಿನಿ ಮಾವದೇವ್ರಿಗಿ.
ಬಾಯಗ್ ಎನ್ ಇಟಕೋತಿ.
ಬಾಯಾಗ ಇಟ್ಕೊಲ್ಲಾ ಇಡ್ತೀನಿ ಬ್ಯಾರೆಅವರಿಗಿ. ಏನ್ ಹೇಳನೊಡಮಿ ಲಾಲಿ ಪಾಪೊ ಮಾರಾಯ ಏನ್ರ ತಿಳಿತೆನ್.
ಏ ನಾನು ಅದೆ ಅಂದೊ ಮಾರಾಯ ನಾ ಎಲ್ ಬೇರೆ ಅಂದಿನಿ. ನೋಡು ಅಗ ಅಣ ಒಂದು ಅರ್ಜೆಂಟ್ ಕಾಲ ಬರಕತದ ನನ್ ಗ ಆಮ್ಯಾಲ ಮಾಡ್ಲ ನಿನಗ ಹ.
ಐತೊ
ಹಾ ಸರಿ ಸರಿ